ನಿ ಮಾಡ ಐತೆ
ಹಲ
ಹಲೋ
ಬಡ ಬರಗೆ ಊಿಗೆ
ಮಳೆ ಇಟ್ಟಬಟತ್ತು ಅಜ್ಜಿ ಹ್ಮ್
ಮ ಬರಖಗ
ಎಲ್ಲೋ ಜವನ
ಹ
ಏ ಮಾಡಡತೆ
ನಲ್ಲ ಹಾಗ ನಡತ
ಆಾ
ಾರ ನಡಿದಿತ್ತಲ್ಲ
ನಿನ್ನೆ ಎಕ್ಸಾಮ್ ಇದ್ದುವ
ಹಾ
ಲೇಟ್ ಆತ ಮತ್ತ ಇ ಬರಾಗ ಲೇಟ್ ಆತ ಅಂತ ಬರ್ಲಿಲ್ಲ
ಎಟ ಇದ್ದೇಾನ ಅವ್ರ ನಗರ ಯ
ಬೇರಣನ್ನಪ್ಪ
ಹಾ
ಆಮಾನ ಬಂದನ ಬರ್ಬೇಕಲ್ಲ ಈಗ ನೆನ್ಪಗೈತಿ ಅಂತನ್ನ ಅದೇ ನನಗ ಅವ ನೀ ಬಂದಿದ್ದೆ ಅಂದ್ರೆ ಬಂದ್ಬಿಡತ ನೀನು ಕೂಡ
ಅದೇ ಮತ್ತ ಅಲ್ಲ ಎಕ್ಸಿಮಷನ್
ಮತ್ತೆ ಎಕ್ಸಾಮ್ ಐದು ಹ ರಿ
ಹಾ ಇದ ಪುಡಿ ಬರಬ್ಬರಿ ಅಲ್ಲಿಂದ
ಹ್ಮ್ ಐದಊರಿಗೆ ಬಿಟೈತೆ ಅಲ್ಲಿಿದ್ದ ಬರ್ರ ಆರತ ಅತ್ತ ಮಳೆ ಸ್ಟಾರ್ಟ್ ಆಗ ಬಿಡ್ತು ಹ ಹ
ಹಾ ಅಲ್ಲಿ ಅಮ್ಮಳ ನಪ್ಪಲ್ಲ ಇದ್ರೆ ಹ
ಏ ಐ ಐದುವರಿ ಇಲ್ಲ ನಾ ಆಟ್ಲಕ್ಕ ಬಂದ್ ನೋೊಂಡ ಆರವರೆಲ್ಲಸ ಹೊಡೆ್ದ
ಮತ್ತೆ ಏನೆ
ಮತ್ತೆ ಬೆಳಗ್ಗೆ ಬರ್ಬೇಕಂತ ಮಾಡಿದ್ದೆ ಬೆಳಗ್ನು ಆಯ್ತಿ ಬಿಟ್ಟ ತಪ್ಪ ಮಾಡಿ ಯದ್ರ ಸಂಬಂಧ ಬರ್ಲಿಲ್ಲ ಎಲ್ಲಿಗರಿ ಆ ಎಲ್ಲಿಗ ಹೊಂಟ್ರಿರ ಬೈಕ್ ಮ್ಯಾಗ
ಹೊರ ಕೆಲ್ಗೆ ಹೋಗದಿಲ್ಲ ಕೊರಾ ಕೆಲೆಗೆ
ಕ.
ನಿ ಹ್ರ ವಂತ ಬರಕ್ ಹದ
ಅಂಡವಾರಾ ನೀವ ಯಾರ ಬಂದರು ಬೆಂಗ್ಳೂರ್ಲಸೆ
ಹಾಾನ ಕರ್ಕುಮ ಕಾಳ
ಹಾ ಸಳ್ಳ
ಹಯಬ್ರೆ
ಮತ್ತೆ ಇಬ್ರೇ
ಹಾ ಇ. ಬಾ ಮೊನೆ ಧರ್ಮರ್ಥ ಮೊನ. ಹ
ಹಾ ಕಾರ್ ತಂದ
ಹಾ ಬಾಲ್ ಏನಾಗ ವಾಟರ್ ಪಾರ್ಕ್ ಅಂಬ
ಹ ಬರುವ ಅಂತ ಮಾಡ್ತ ಮತ್ತ ಎಕ್ಸಾಮ್ ಅ. ಮತ್ತ ಒೇಳು ನಾಳಿಗೆ ನಾಡ್ದ ಎಕ್ಸಾಮ್ ಅದಾವ
ಹಾ
ಆಥರ ಸಂಬಂಧ ಬ ಬರ್ಲಿಲ್ಲ ಎಕ್ಸಾಮ್ ಇಪ್ಪತ್ತಏೇಳಕ ಐತ ಇಪ್ಪತ್ತಳು ನೆಕ್ಸ್ಟ್ ಯಾವಾಗ ಐತಪ್ಪ ಇಪ್ಪತ್ತೊಳಗ ಮತ್ತೆ ಒಂದ ಎರಡು ದಿನ ಒಂದ್ ದಿನ ಬಿಟ್ಟದವ ಒಂದಿನ ಗ್ಯಾಪ್ ಒಂದಿನ ಎಕ್ಸಾಮ್ ಆಮ ಹಲೋ
ಲಾಸ್ಟ್ ಯಾವಾಗೈ ನಿಜ ಮ.
ಆಮ್ಮ ಇದು ಲಾಸ್ಟ್ ಎಕ್ಸಾಮಾ ಲಾಸ್ಟ್ ಮ್ಮ ಏಳನ ತಾರಕಿಗೆ ಐತೆ ಏಳನೇ ತಾರೀಕಕ್ ಆಗಂದ ಒಂದ್ ವಾರ ಗ್ಯಾಪ್ ಒಂದ್ ವರ್ಗ ಆಾಪ್ ಆಗದನ ಮತ್ತೆ ಮೂರ್ ಲಲ್ಯಾಪ್ ಎಕ್ಸಮದು
ಹಾ ಹಾ ಹಾ
ಇದು ನೀ ನೀನ್ ಯಾರು ಕರ್ಕಂದಿದ್ದ ಇದು
ಇದೇರಾಮಣ ಸಿರೀ ಸಿರಿಲ್ಲ ಪತ್ತರ ಸಿ್ರೀ
ಹೌದಾ ಏನಾಗಿತ್ತು
ತಮ್ಮಕ ಯಾಕಂದ್ರೆ ಊಟ ಎಲ್ಲ ಗುಪ್ಚಾರ ಎಲ್ಲ ಶಕ್ತಿಗತೆ
ಹೌದಾ ಇದು ಹೆಸ್ರೀ ಬಂದಿದ್ನಾನ
ಹೌದಾ ಮತ್ತೆ ಫೋನ್ ಹಚ್ಬೇಕಲ್ಲ ಮತ್ತೆ ಫೋನ್ ಹಚ್ಬೇಕತ್ತವ ನೀನು ಹೆಂಗಪ್ಪ ನೀ ನಮ್ಮ ಹೆ ಕೇಂದ್ರರೆ
ಅದ್ರಾಗ ಸೀಟಾಗಾವ ಅದ್ರಾಗ ಪೊಲೀಸ್ ಗಿ
ಹಾ ಹೌದು
ಹೋಲಿ ಸಿಕ್ಕ ಸಿಕ್ಕಾ ಬಿಟ್ಟೆ ಅದಕ ಹೊರಗ ಇದ್ನ ಹ ಅದಕ ಬರ್ಲ್ಲ ಾಸ್ಪಿಲ್ದ ಐತೆ ನೋೆ ಮಾಾಳಾಜಿ ನವನಗರದ
ಮಾಲಜಿ
ಹ ಮಹಾರಾಜ ಮಹಾರಾಜ ಹಾ ಹೊಸ್ದಾಗ ನೋಡು
ಎಲ್ಲಿ ಹೇಳ
ಈ ನವನಗರ ರೋಡ ನವನಗರ್ ಹ ಇದೆ ಹ
ಈಗ ಒಂಟ್ರ ಏನ್ ತರಕತಿರಿ ತೋ ಹೌದಾ ನಾ ನಮ್ಮ ಹಸ್ಲ್ ನ ಹೊರ ಅಷ್ಟಗ ಊರಕ್ ಹೊಂಟ್ರೆ ನರೆಕಲ್ ಹೊಂಟ್ರ ಎಲ್ಲ ಪಡಕಲಿ ಹೊಂಟ ಟ್ರೇನು ಊರ್ ಬಂಟ್ರೆ ಊರಾಕ
ರಕ್ಲಾ ಆಗಲ್ಪ ನಮಗ ಪ್ರಕಿರಣನ್ ಆಗಲ್ಲ ಯಾರು ಉಣಸ ಮುಣಸಲ್ಲಾ ನೇತ್ರಾವತಿ ಅಡ್ದಲ್ಲ ನಮ್ ನೇತ್ರಾವತಿ
ಹೌದಲ್ಲ ಬಿರು ಕೊಡ್ತಾರಂತಪ್ಪ ಆಮ ಹಲೋ ಹಲೋ ಹಲೋ ಅಲೋ